ಹ.
ಬಂತ.
ನಮಗೂ ಬಂದ ಇ ಅಬುಗಧ
ಏನ
ನಮ್ಮೂರಿಗೆ ಬಂದ ಅನಿಸುತ್ತೆ ಇರು.
ನೀ ಮುಡಿದ ಬರುವೆ.
ಆರನೂರು ಇಪ್ಪತ್ತಾರು ವಾಸತ್ನವು. ಕ್ಯಾಪ್ ಕೊಡಬಾರದು.
ಮ ಯಾಗ ಇಲ್ಲ ಬರತ್ತ ಇನ್ನೊಂದು
ಸರ್ವಿಸ್ ಮಾಡ್ಕ ಬಂದನಾರ.
ಬು ಸಿ ಕ
ಕತ್ ಕಟ ಎಲ್ಲ ತೋರ್ಸಿದ ತಲಣದಲ್ಲಿ ಕ ಕಡಾರಲ್ಲ ಪ್ರಶ್ಗದಾ
ಎಲ್ ತೋರ್ಸಿದೆ ನಿಂಗ ಅದು.
ನನ್ನ ಹೆಸಲ್ವದಲ್ಲ ಅದು.
ಗತ್ತು ನಿಂಗೇನ್ ತೋರ್ತರದು
ಫೋನ್ ಜಿಪೇಲ್ಲಿ.
ಮೂರ್ ದಿನ ಆಯ್ತು ಇನ್ನುವ ಎರಡು.
ಹಯ ಬ ಸರಿ ಹಾ.
ಇ
ಆತ್ ಎಲ್ಲಾನೂ ತಕ್ಕವಿದ್ದಗ ಒಂದ್ಸತಿ ಮೂತ ಸದ್ಯ ಪುಣ ಪುನ ಬರ್ನಿರ. ಅರ್ಧ ಗಂಟೆಗೆ ಆಗೋಯುತು. ಕೆಲ್ಸ ಹಾ. ಕೆ ವೈ ಸಿ ಅಪ್ಡೇಟ್ ಮಾಡಸೋಕ್ತ ಹೋಗಿದ್ನಲ್ಲ.
ಏನ್ ಮಾಡಸತಾ.
ಬ್ಯಾಂಕ್ ಹೇ.
ಅ ಪರ್ಕ್ ನಾವು ಬರ್ಕೊಳ್ ಪಕ್ಕ
ಹ್ಮ್ ಫಾರ್ಮ್ ಕೊಡ್ತಾರ ಎರಡ್ ಫಾರ್ಮ್ ಎರಡು ಫಾರ್ಮ್ ಫಿಲ್ ಮಾಡೋ ಎರಡು ಫೋಟ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಇದು. ಆ ಪನ್ ಕಾರ್ಡು ಆಚಾರ ಗರ ಅಟ್ಟು ಚನ್ನಿ ತಗ
ರಿ
ಒಡುದ ಮಾಡಾರ ಹಾ
ವೈರು ವೈರು ಹ್ಮ
ಹ್ಮ್
ಹಾ ಹ ಸ ಮ ಪಾನ್ ಕಾರ್ಡ್ ಒಂಟಕದ ಅಂತ ಹೇಳ
ಎಂತವಾ
ಹಾ ಎನ್ಸ
ತಪ್ಪು ಉಂಡೇಟು
ತ್ಯಾಂಕ್
ಪಾನ್ ಕಾರ್ಡ್ ಇಲ್ದೆ ಲೋನ್ ಕೊಟ್ಟನಾ ಚಿನ್ನನ್ಗ
ನ
ಹ್ಮ್ ಹ್ಮ್
ಬ್ಯಾಂಕ್ ನನ್ ಎಂತನಸಪ್ಪ ಇರಲ್ಲಿ
ನೋಡ್ನಿಲ್ಲ ಚೇಂಜ್ ಮಾಡ್ಸ್ಬೇಕಕ್ ಕೂಡಲ್ಲ ಪಾನ್ ಕಾರ್ಡ್ ಚೇಂಜ್ ಮಾಡ್ರೆ ಅದೇ ನಂಬರ್ ಬಂದಾಕನಿ ಬೇರೆ ನಂಬರ್ ಬಂದಬಕನಿ
ಕಬಕ ಹ
ಡೇಟ್ ಒ ಚೇಂಜ್ ಮಾಡಿ ಡೇಟ್ ಮಂತ್ ಸರಿಯಲ್ಲ ಡೇಟ್ ಚೇಂಜ್ ಮಾಡ್ಬೇಕಷ್ಟ
ಅಥವಾದ ಐಗ ನೀರ್ ಕುಡ್ಕೆ ಇಲ್ಲಿ ಗತ್ತಾ ಕೃಷಿ ಇಲಾಖೆ ನಾಟ್ಟಂದು ಅಂಜ ಮಾಡತನ ಮಾಡ ಹ
ಹಣ್ಣ ಒಂದಸತ್ ಕೇಳಳ್ಬಿಡ್ ತಕೊಂಡಣ ಏನು
ಯಾರನ್ನ
ಕೊಡೌನ್ನ
ನನ್ ಕೂಡ ಉನ್ನ
ಕಡ ಜಡಿ ಇಮ ಕಬ ತಕ್ಕ ಮನಿಯಾ
ಹ ಆ ಹ ಕಮ್ಮಿ ಆಕ ರ್ಡ್ರ ಮಡರ್ ಮ ಕ
ಬಾ ಹ್ಮ್
ಕರೆಕ್ಟ ಕೇಳ್ದೆ ಯಾರಿಗನ
ಹ್ಮ
ಕುಷಿನ ನಿನ್ಗೆ ನಾಳೆ ಬರ್ದರ ನಾಳೆ ಇದ್ ಶನಿವಾರ ಬಾನ್ವಾರ ಬಂದ್ರ ಎರಡ್ ಜಿನ ನಾಳಕ. ನಮ್ಮ್ ಮಾವ್ ಬೇರೆ ಗೊಬ್ಬರ ಇರ್ರಿಸಬೇಕು ಅಂತ
ಈರ್ತಿಯಾ ನಿಮ್ಮ್ ಮಾವನ ಎ್ಣಂತ ಪುಟ್ನೆಲ್ಲ ಹೊಡದ ಸುಮ್ನಿರು
ಟ್ರೆನ್ಚಿಂಗ್ ಮಾಡಕ್ ನಾನು ಯಾವ ನಂಗ್ ಗೊತ್ತ
ದೋ ದು ರೂಪಾಯಿ ಪವನ್ ಮಿಲ್ಲ ಕಬ್ಬುನ್ ತೋಟ ಎಲ್ಲಿ ಹಪ್ಪಜ ಅಂದೆ ಪೈಪ ಅದು ರೋಲ್ವದು
ಸಿದ್ದೇ ಣ್ಣಾ ಇದ್ ಯಾವುದು
ಹ್ಮ್
ಹ್ಮ
ಲಂಚ್ ಬಿಟ್ಟನ ನಿಮ್ಮ ಮಾವ ಒಡ್ತಾ ಒಡ್ತಾ ಅಂದಿ
ಈ ಕಾಳ್ ಅಂದ್ರೆ ಇನ್ನ ಲಂಚ್ ತಕ್ಕೋದಲ್ಲ ಏನ್ ಮಾಡ್ದ ಎಟ್ಟ್ ಆಯ್ತು ಅಂತ
ಕೇಳ್ಣ್ಣು
ಬಂತ ನಿಂಗ ಚೆನ್ನಾಗಿದ್ದ. ಹುಳಪುಳು
ಹ್ಮ್
ಹ್ಮ್
ಬೇರೆತ್ ಕೂಡ
ಅರೆ ಮಾಡಾಡಿತ ತ ಏನ ಮಾಡದು ಆಾಕ್ಸತ ಇರಿಲ್ಲ ಸುಜಿಪ್ಪೇರೆ ಆಗ್ಲಿ ಹಾಕ್ಸದೆ ಕಾಲ ತಊಟ ಇವ್ರ ಒಂದ್ ಹತ್ತ ಹದಿನೈದುಿದ್ರೆ ಮೂರದು ಇವರು ಇ ಎಂಟ ನಮ್ಮೂರ ಅವ್ರಗ್ ಹೇಳಿದಾನು ನಮ್ದ ಕೂದರ್ಲ ಅವ್ರಗ
ಅವರಂದ ನಕಾಯಸಟ್ಟ ಅವ್ರರು ಅವ್ನು ಒಟ್ಟಿ ಸಸ ಒಂದ್ ಹತ್ತನ ಆದ್ರೆ ಎರಡ್ ಜನ್ ಮುದ ಐತಂದ ಮಾಡಿ ಅ ಕಿವ ಸಾಲಡಿಸಬೇಕು ನಾಳಕ ಈಗ ಕರೆಂಟ್ ಬಂದ ನೀರ್ ತುಂಬ್ಬಿಟ್ಟು ನೀರ್ ತುಂಬ ಡ್ರಮ್ಮು ನೀರ್ ತುಂಬ ನಾಳಬರುಬಕಪ್ಪ ಗೆಟ್ಗ ಇದ್ ಕೆಲ್ಸ ಇರ್ಬೋ ಹ್ಮ್
ಯಗಫನ್ ಹಾ ನಂಗೆ ಹೋಗಾವ್ದೆ
ಆಯ್ಕ ಮೇ ದೂರ ಮೇ ನನ್ ಜೋರ ಮಾತಾಡಾ ಏಕೆ ಒಳಗೆ
ಮತಾತ್್ ನ ಕ ಚಕತ ಹ ಆಳ ಮಾತಾಡ್ತೀನಿ ಅಷ್ಟರಾಗ ನಿಂಗ ಅರ್ತ್ಬಕ್ಯತ್ ಪಪಯ ನಾನು ಕುಂತ್ ಕಡೆ ಹೂ ಅಂತಿದೆ ಅಣಸಂಗತವರ್
ಮ ಮದ ನಂಗ ಮದ ಜೋರ ಮಾತ್ರ ಹತ ಹಕ್ಕತ್ತ
ಹ್ ಕುಂಚ ನಿಂಗ ಏನಪ್ಪಾ ನಾವ ಕೆಳ್ಸ ಮಾಡ ಇಲ್ಲಿ
ಹ್ಮ್ ಮಾತ್ರರಕಣ ಪೆಯ
ಎ್ದಕ್ಕ ಸ
ನೀ ಏನ್ ಮಾಡಿರ್ಸೀಾಮ ಪಡ ಅವನ ಹಳ್ಳತನ ಏನ್ ಕಿದ್ದ ಬಕಿರ ಹೇಳಿ ಹ ಇದ್ ಮುಟ್ಟು ಏನಾದರು ರೈತ್ ಕಡಗ ಾನು ಎಲ್ಲಾಪಯ ಒಡ ಬಕ್ಪ್ನ
ಹ್ಮ
ಏನ ಮಾಡುವ ನೀವ ಅಂತ
ಹ ಕೆಲ್ಸ ಇಲ್ಲರಿ ಹ ಜಾರಿ
ಬಂದಿ ಆನಿ ಅಂಗಡ ನೀವು ಸುಮ ಇಷ್ಟತಿದೆ
ಹ್ಮ್ ಓ ಹಾ ಕೂಯಿ ಕಳಿಕ್ಯಾನ. ಮೆಣಸಿನಕಾಯಿ ತೆಗೆದು ದಂಡ ಆಯಿತು.
ಅದ ಚಂದ ತಗೋಡ ಸ ಕ ಹೌದು ನಿಮ ಹೋಗಕ್ ಹೂ ಕೊಡ್ತೇ ಹ
ನಮ್ಮವ ಬಂದಿರಲ್ಲ.
ಲೇಟ್ ಆದಗ ಅವತ್ತು ನೀ ಕುಯಕೋಬಕ್ ಅನ್ಬತ್ತಿದಲ್ಲ.
ಕೆಜಿ ನಲ್ವತ್ತು ಅಂದ್ರ ಹತ್ತು ಕೆ ಜಿ ಕವರ್ ನಿಂದೇ ಕೊಡ್ಸ್ಬೇಕಲ್ಲ ನೀನೇ.
ಇವತ್ ಸಂಜಿಗ ಬೇಡ ನಾ ಸಂಜಿಗ ಬಾಕಗ
ನಾ ಆ ಸದು ಬರ್ಲಬಡಣ
ಯಾಕ್
ಹ್ಮ್ ನಾ ಸಜಿಗೆ ಯುವತ್ ಸಂಧಿಗೆ ಬರದು ಬಂದ
ಇವತ್ತು ಸಮ್ಮ ಆದ ಕೂಡನ್ ಆದ ಸಮ್ಮ
ರ್ಬೇಕು ನಾವೇ ಔಷದೀ ಔಷಿ ಬಿಡ್ಬೇಕೇ ನಾಳೆ ನಾಡದ ರೇಸ್ಟು ನಾಳಿ ಟು ಬರ್ಲಾ ಐ
ಹ
ಹಾ
ಬಂದ ತ ಕೋಬಂದ.
ಹ್ಮ್
ಬಣಿ ತಕ ಒಲ್ಗರ
ಬಡವನಿಂಗ ಮನೀ ಸಿಕ್ಕಗ್ರ.
ಮ ಹ್ಮ
ಹ್ಮ್ ಆಯ್ತಾ ಐದ ಗಂಟ ಐದವರೆಗೆಲ್ಲ ಬಂದಬಿಟ್ಟಿರ್ತೀನಿ ಕಾರ ಹ. ವಹ
ಹಚಾರೆ
ಹ್ಮ್
ಎಲ್ಲಿಡೋದ ಇರೋದು ನೀ ಅಂದಿಲ ಅದು.